ಏನ್ ಮಾಡ್ತಿದಿಯಾ.
ಏನಿಲ್ಲ ಹಂಗೆ ಸುಮ್ಮ್ನೆ ಕುತ್ಕೊಂಡಿದ್ದೆ ನೀನು.
ನಾನು ಏನ್ ಮಾಡ್ತರ ನೋಡಪ್ಪ ಈ ಬೇಸಿಗೆಗಾಲದಲ್ಲಿ ಗಾಳಿನೇ ಬರ್ತಿಲ್ಲ ಪರಿಸರ ಕೂಡ. ಕೂಡ ಈ ತರ ಆಗ್ಬಿಟ್ಟಿದೆ. ಬೇಸಿಗೆಗಾಲ ಜಾಸ್ತಿನೇ ಇದೆ ಅಲ್ವಾ ಈ ಸರಿ.
ಹೌದು ಜಾಸ್ತಿನೇದೆ ಇದೆಲ್ಲಾ ಬೇಸಿಗೆಗಾಲ ಅಂದ್ರೆ ಬಿಸಿಲು ಜಾಸ್ತಿ ಬಿಡ್. ತಿದೆ ಇತ್ತೀಚಿಗಂತೂ ಜಾಸ್ತಿ.
ಹೌದು ಸ್ವಲ್ಪ ಇವಾಗ ನಾವು ಮರಗಾಗಗ್ಲಿ ಗಿಡ ಆಗ್ಲಿ ಎಲ್ಲಾ ಇತ್ತಿದ್ರೆ ಗಾಳಿ ಬಿ. ಬಿಸಿಲು ಅಷ್ಟೊಂತ ಆಗ್ತಾ ಇರಲಿಲ್ಲ ನಮಗೆ ಇವಾಗ ಎಲ್ಲಾ ಮರ ಗಿಡ ಕಡದು ಎಲ್ಲಾ ದೊಡ್ಡ. ದೊಡ್ಡ ಕಟ್ಟ ಕಟ್ಟಡಗಳನ್ನ ಕಟ್ತಿದಾರಲ್ಲಾ ಅದಕ್ಕೋಸ್ಕರ ಮರಗಳ ಇಲ್ದೆ ಗಾಳಿ ಬೀಸಂದ್ರ. ಹೆಂಗ್ ಬಿಸುತ್ತೆ ಹೇಳು ಗಾಳಿಯಾದ್ರು. ಅದಕ್ಕೆ ಬೇಸಿಗೆ ಅಂತೂ ಸಾಕ್ ಸಾಕ ಹೋಗಿದ ಅಪ್ಪ ಕೂತ್ರು ಸಮಾಧಾನ ಇಲ್ಲ ನಿಂತ್ರು ಸಮಾಧಾನ. ಇಲ್ಲ ನೀರು ಕುಡಿದ್ರಂತ ಎಷ್ಟು ನೀರು ಕುಡುದ್ರಂತೂ ಇನ್ನುೂ ನೀರ್ ಕುಡಿಬೇಕು ಕುಡಿಬೇಕು ಕುಡಿ. ಕುಡಿಹಬೇಕು ಅಂತ ದಾಹನೆ ತೀರ್ತಾ ಇಲ್ಲ ನೋಡ. ಊಟ ಮಾಡಿದಂತೂ ಊಟಾನೇ ಸೇರ್ತಾ ಇಲ್ಲ ಸ್ವಲ್ಪ ಊಟ ಮಾಡಿದ್ರು ಕೂಡ ಮತ್ತೆ ನೀರ್ ಕು. ಕುಡಿಬೇಕ ಅನ್ಸುತ್ತೆ ನೀರ್ ಕುಡಿದು ಕುಡಿದು ಕುಡಿದು ಹೊಟ್ಟೆನೇ ತುಂಬಾ ಹೋಗಿದೆ ನೋಡು.
ಹ್ಮ್ ಹೌದು ಈಗ ನೋಡು ಗಿಡಗಳನ್ನೆಲ್ಲಾ ಕಡಿತಾ ಇದ್ದಾರೆ. ಅನ್ನೆಲ್ಲ ಕಡಿಯೋದ್ರಿಂದ ನಮ್ಗೆ ಇದು ನೆರಳು ಕೂಡ ಸಿಗ್ತಾ ಇಲ್ಲ. ಆದರಿಂದ ನಮಗೆ ವಾತಾವರಣ ನೋಡೋದಕ್ಕೂ ಚೆನ್ನಾಗಿ ಕಾಣ್ತಿಲ್ಲ ನಮಗೆ ಉಸಿರಾಡೋಕ್ಕೂ ಕಷ್ಟ ಆಗ್. ಇದೆ ಅಲ್ವಾ.
ಹೌದು ಇವಾಗ ಇವಾಗ ನೋಡು ಒಂದ್ ಕಟ್ಟಡ ಕಟ್ಬೇಕಂದ್ರೆ ಎಷ್ಟೊಂದ. ಗಿಡಗಳನ್ನ ಕಡಿಬೇಕಾಗುತ್ತೆ ಹೌದಾ ಕಡದು ಆಮೇಲೆ ಆದ. ಅದೇ ಜಾಗದಲ್ಲಿ ದೊಡ್ಡ ದೊಡ್ಡ ಕಟ್ಟ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತವಿ ಅದೇ ಅಷ್ಟೊಂದ್ ಗಿಡಗಳಲ್ದೆ. ಎಷ್ಟೊಂದು ಗಾಳಿ ಬಿಸತಾ ಇತ್ತು ಆಮೇಲೆ. ಗಾಳಿ ಬಿಸ್ತಾ ಇತ್ತು ತಂಪಾದ ವಾತಾವರಣ ಇಡ್ತಿತ್ತು ಕಟ್ಟಿಗೆ ಅಂತಾನ ಸಿಕ್ತಿತ್ತು. ಆಮೇಲೆ ನೆರಳ ಸಿಗ್. ನೆರಳು ಸಿಕ್ತಿತ್ತು ಎಲ್ಲಾ ಎಲ್ಲಾ ತರಾನೂ ಸಿಕ್ತಿತ್ತು ನಮಗೆ ಅವನ್ ಆ ಗಿಡಗಳ ಕಡ್ದ. ಎಲ್ಲಾ ಹಾಳ್ ಮಾಡಿದರೆ ನೋಡು.
ಹೌದು ಅದಕ್ಕೆ ನಾವು ಗಿಡ ಮರಗಳನ್ನ ಕಡಿಬಾರ್ದು ಒಬ್ಬ ಒಬ್ಬ ಒಬ್ಬ ಮನುಷ್ಯನು ಒಂದು ಗಿಡನ ಒಂದು ಗಿಡ ನೆಟ್ಟಿದ್ರೆ ಎಷ್ಟೊಂದು ಉಪಯೋಗ ಆಗುತ್ತ ಅಲ್ವಾ
ಹ್ಮ್ ನಮ್ ಶಾಲೆಗಳಲ್ಲೆಲ್ಲಾ ಯಾರ್ಧಾದ್ರೂ ಹುಟ್ಟಿದ ಅಂತಿದ್ರೆ ಅವ್ರ ಕಡೆಯಿಂದ ಒಂದ್ ಗಿಡ ಿದ್ರು ಅಂದ್ರೆ ಅವ್ರಿಗೆ ಅವ್ರು ಬಂದಾಗ ಎಷ್ಟ ನೀನು ನಾವು ಶಾಲೆ ಏನಾದ್ರೂ ಮುಗಿಸಿಕೊಂಡು ಒಂದೆ ದೊಡ್ಡವರಾದಾಗ ಆ. ಶಾಲೆೆಗೆ ಏನಾದ್ರು ಮತ್ತೆ ಹೋದಾಗ. ಆ ಅವಾಗ ನಾವು ಗಿಡ ನೆಟ್ಟಿರೋದು ಯಾವ್ದಾದ್ರು ನೆನಪು ಈಗಂತ ಇರುತ್ತಲ್ಲ ಅದನ್ನ ನೋಡಿದಾಗ. ಆ ಗಿಡ ಬೆಳೆದಿರೋದ್ ನೋಡಿದ್ರಿ ನಮ್ಗು ಖುಷಿ ಆಗುತ್ತೆ ಆ ಗಿಡದಿಂದ ಇನ್ನೊಬ್ಬರಿಿಗೆ ಸಹಾಯ ಆಗುತ್ತೆ ಪಕ್ಷಿಗಳಿಗೆ ಸಹಾಯ ಆಗತ್ತೆ ಹಣ್ಣು ಆಗ್ಲಿ ನೆ ಗ ಗಿಡದ ಕೆಳಗಡೆ ಕೂತ್ಕೊಳಕೆ ನೆರಳಾಗ್ಲಿ ಎಲ್ಲಾ ತರದ ಸಹಾಯ ಆಗುತ್ತೆ ಅಂತಂದು ನಮ್ ಶಾಲೆಯಲ್ಲಿ ಯಾವ್ದೇ ಹುಟ್ಟದ ಹಬ್ಬ ಇದ್ರುನು ಒಂದ್ ಗಿಡ ತಗೊಂಡ್ ಬನ್ನಿ ನಿಮ್ ಕೈಯಿಂದ ೇ ಆಗಿಡ ಹ ಸರಿ ನಮ್ ಶಾಲೆಯಲ್ಲಿ ಎಷ್ಟೊಂದು ಗಿಡಗಳನ್ನ ನಡೆಸ್ತಾ ಇದ್ರು ನಿಮ್ ಶಾಲೆಯಲ್ಲಿ ಆತರ ಏನಾದ್ರು ಮಾಡ್ತಿದ್ರಾ
ನಮ್ಮ ಶಾಲೆಯಲ್ಲಿ ಆತರ ಒಬ್ಬೊಬ್ರು ಮಾಡ್ತಿದ್ರು ಒಬ್ಬೊಬ್ಬರು ಮಾಡ್ತಿದ್ದಿಲ್ಲ ಅದ್ ನೀಮ್ ಶಾಲೆಯಲ್ಲಿ ಮಾಡ್ತಿದ್ರು ಅಂದಲ್ಲ ಅದೆ ಎಷ್ಟು ಒಳ್ಳೆ ಕೆಲಸ ಅಲ್ಲ ಅದ್ರಿಂದ ನಮ್ಮ್ ಪರಿಸರ ನಮ್ ಪರಿಸ ಪರಿಸರ ಎಷ್ಟು ಸುಧಾರಣೆ ಆಗುತ್ತೆ ಎಷ್ಟೆಲ್ಲಾ ನಂದ್ರೆ ಉಸಿರಾಡಕ್ಕೆ ಗಸ್ ಶುದ್ಧವಾದ ಗಾಳಿನೂ ಸಿಗುತ್ತೆ ಅಲ್ವಾ
ಹೌದು ನೀನ್ೊಬ್ಬ ಮಹಿಳೆಯ ಬಗ್ಗೆ ಕೇಳಿದಾರ ಅವರು ಎಷ್ಟೊಂದ ಗಿಡಗಳನ್ನ ತನ್ನ ಮಕ್ಕಳ ಅಂತಾನೇ ಅನ್ಕೊಂಡು ಗಿಡಗಳ ಆರೈಕೆ ಮಾಡಿ ಎಷ್ಟೊಂದು ಸಾವಿರಾರು ಗಂಟ್ಲೆ ಗಿಡಗಳನ್ನ ರಸ್ತೆ ಪಕ್ಕ ನೆ ನೆಟ್ಟು ರಸ್ತೆ ಪಕ್ಕದಲ್ಲಿ ಹೋಗೋರಿಗೆ ನೆರಳಾಗ್ಲಿ ಪ್ರಾಣಿಗಳಿಗೆ ಹಣ್ಣ ಎಷ್ಟೊಂದು ಮಾಡಿದರೆ ಅವರು ಎಷ್ಟು ದೊಡ್ಡು ವ್ಯಕ್ತಿ ಅಲ್ವಾ
ಹೌದು ಅದು ಅವರು ಅಷ್ಟು ಅಷ್ಟ ಮಾಡಿದದಕ್ಕೆ ನಾವು ಇಷ್ಟ ಇಷ್ಟಕ್ಕೊ ಜನಗಳು ಆ ಉಸಿರಾಡ್ತಿದಾರೆ ಪ್ರತಿಯೊಬ್ರುೂ ಒಂದು್ ಗಿಡ ಆದ್ರೂ ನೆಟ್ರೆ ಎಷ್ಟೋ ಜೀವ ಬದುಕ್ತವೆ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಅವೆಲ್ಲಾ ಗಿಡದ್ಮೇಲೆನೆ ಗೂಡ್ ಕೊಟ್ಕೊಂಡು ಎಲ್ಲಾ ಜೀವನ ಮಾಡ್ಬೋದು ಹೌದಲ್ವಾ
ಹೌದು ಇವಾಗ ನೋಡು ನಾವ್ ಒಂದ್ ಗಿಡ ಕಡಿದ್ರೆ ಅದ್ರಲ್ಲಿ ಎಷ್ಟೋ ವಾಸವಾಗಿರೋ ಪಕ್ಷಿಗಳಿಗೆ ಗೂಡೆ ಇಲ್ದಂಗ ಆಗುತ್ತೆ ಆಸರೆೆ ಇಲ್ದಂಗ ಆಗತ್ತೆ ಪಾಪ ಮಳೆಯಲ್ಲಿ ನೆತ್ಕೊಂಡ ಹಂಗೆ ಹಂಗಗೆ ಇರ್ತಾವೆ ಅವಕ್ಕೆ ಆಹಾರ ಇರಲ್ಲ ಎಷ್ಟೊಂದ ಕಷ್ಟ ಆಗುತ್ತೆ ಇವಾಗ ಪ ಹೇಳ್ತೇ ತ್ತಾರೆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ನ ತಾವ್ ತಗೊಂಡು ಆಕ್ಸಿಜನ್ ಗಿಡಗಳೇ ಇಲ್ಲ ಅಂದ್ಮೇಲೆ ನಾ ನಾವೇ ಸೇವನೆ ಮಾಡ್ಬೇಕಾಗತ್ತೆ ಆ ಆ ಕೆಟ್ಟು ಗಾಡಿ ಆಗ್ಲಿ ಇದಾಗಲಿ ಇವಾಗ ನೋಡು ಈ ಗಿಡಗಳನ್ನ ಕಟ್ಟ ಕ ಕಡುಧೆನೆ ದೊಡ್ಡ ದೊಡ್ಡ ಕ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಅದು ನಿರ್ಮಾಣ ಮಾಡದು ಕಟ್ಟಡಗಳ ನಿರ್ಮಾಣ ಆಗ್ಲಿ ಕಾರ್ಖಾನೆಗಳ ನಿರ್ಮಾಣ ಆಗಲಿ ಮತ್ತೆ ಅವರು ಮಲಿನ ಗಾಳಿನೇ ನಮಗೆ ಕೊಡ್ತಾರೆ ಅದನ್ನ ಸೇವನೆ ಮಾಡೋದು ನಾವೇ ನಮಗೆ ಎಷ್ಟೊಂದ ಅದ್ರಿಂದ ಆರೋಗ್ಯ ಗೊತ್ತಿರುತ್ತೆ ಪಕ್ಷಿಗಳಿಗೂ ಕೂಡ ಇವಾಗ ಯ ಇಷ್ಟೊಂದೆಲ್ಲ ನಮ್ದು ಆ ಡ ಸಂತಾನನೇ ಹಾಳಾಗಬಿಟ್ಟಿದೆ ಎಲ್ಲ ನಾಶ ಆಗ್ಬಿಟ್ಟಿದೆ ಅಲ್ವಾ
ಹೌದು ಈಗ ಒಂದ್ ಗಿಡನು ಕಡದ್ರೆ ಅಂತಂದ್ರೆ ಆ ಬಿಸಿಲಿನ ತಾಪ ಹೆಚ್ಚಾಗಿ ಮತ್ತೆ ಅ ಅದನ್ನ ಅವನ್ನೆಲ್ಲ ಕಡ ಕೆೇಳಸಿ ಅದರಿಂದ ಅಡಿಯೋದ್ರಿಂದ ಆಹ ಅದು ಒಂಥರ ಹೊಗೆ ರೂಪದಲ್ಲಿ ಹೋಗಿ ಅದೆಲ್ಲಾ ಪರಿಸರಕ್ಕೆಲ್ಲಾ ಸುತ್ತರ್ಕೊಂಡು ಅದ್ರಿಂದ ಉಸಿರಾಡಕ ಬಹಳ ತೊಂದ್ರೆ ಆಗ್ತಿದೆ ಅಲ್ವಾ
ಹೌದು ಇವಾಗ ಯ ಎಷ್ಟೇ ಹೊರಗಡೆ ಗಾಳಿ ಇವಾಗ ಫ್ಯಾನ್ ಗಾಳಿ ಎಲ್ಲ ತಗೊಂಡ್ರು ಕೂಡ ಅಹ ಪರಿಸರದಿಂದ ಬರೋ ಗಾಳಿನೇ ಚಂದ ಅಲ್ವಾ ಇವಾಗಾದ ಅದ ಸೇವನೆಯಿಂದ ನಮ್ ಅವವಾಗಿನ ಕಾಲದ ಹಳಿ ಜನಲ್ಲ ಏನ್ ಮಾಡ್ತಿದ್ರ ಅಂದ್ರೆ ಯಾವುದೇ ದೂರದರ್ಶನದ ಸಂಪರ್ಕ ಇರ್ತಿರ್ಲಿಲ್ಲ ಏನ್ ಇರ್ತಿರಲ್ಲ ಯಾವವು್ದ ಕಟ್ಟಡಗಳ ನಿರ್ಮಾಣ ಮಾಡ್ತಿರ್ಲಿಲ್ಲ ಅಷ್ಟೇ ಚಿಕ್ಕದಾದ್ ಮನೆ ಕಟ್ಕೊಂಡು ಅದ್ರಲ್ಲೇ ಕುಟುಂಬನ ಕಟ್ಕೊಂಡು ಚೆನ್ನಾಗಿ ಇವಾಗ ಹೊಲದಲ್ಲಿ ವ್ಯವಸಾಯ ಮಾಡ್ತ ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯವಸಾಯ ಮಾಡಿ ರಾತ್ರಿ ಬಂದ ಊಟ ಮಾಡಿ ಹೊರಗಡೆ ಕಚೇರಿ ತರ ಇಟ್ಕೊಂಡು ಕೆ ಕೆಲವು ವಿ ವಿಚಾರಗಳನ್ನ ಚರ್ಚೆ ಆಮೇಲೆ ಪರಿಸರದಿಂದ ಬರ್ತಂತ ಗಾಳಿನ ಸವಿತಾ ಹೊರಗಡೆನೆ ಮಲಗ್ತಿದ್ರು ಅವಾಗ ಯಾವ್ದು ಭಯ ಇರ್ತಿಿಲ್ಲ ಏನಿರ್ತಿಲ್ಲ ಯಾವುದೇ ರೋಗ ರುಜಿನಿ ಬರ ಗತ್ತಿರ್ಲಿಲ್ಲ ಅವಾಗೆಲ್ಲಾ ಆಹ ನೈಸರ್ಗಿಕವಾದ ಪದಾರ್ಥಗಳನ್ನ ತಿಂತಿದ್ರು ಇವಾಗೆಲ್ಲಾ ಏನ್ ಮಾಡ್ತಿದೀವಂದ್ರೆ ನಾವು ಎಲ್ಲಾ ರಾಸಾಯನಿಕ ಪದಾರ್ಥದಿಂದ ಸೇರಿರೋ ಪ ಆಹಾರಗಳನ್ನ ಸೇವನೆ ಮಾಡ್ತಿದೀವಲ್ವಾ
ಹ್ಮ್ ಆ ರಾಸಾಯನಿಕ ಪದಾರ್ಥ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಅಂತ ಇನ್ನೂ ಅದಗೆಡ್ತಿದೆ ಅದ್ರಿಂದ ನಮ್ಗೆ ಉಸಿರಾಡಕ್ಕೂ ಬಹಳ ತೊಂದರೆ ಆಗ್ತಿದೆ ಮತ್ತೆ ಹಂಗೆ ಯಾವ್ದ ಯಾವ್ದೋ ರೋಗ ಬರೋಕೆ ಇದು ಬರ ಬರ್ತಿದ್ದಾವೆ ಅದ್ರಿಂದ ಚಿಕ್ಕ ಚಿಕ್ಕ ಮಕ್ಳ ಮಕ್ಕಳಿಗು ಎಷ್ಟೋ ಪರಿಣಾಮ ಬೀರ್ತೈತಿ ಬಾಳ ಇದು ಕಷ್ಟನೇ ಆಗ್ತ ಈಗ ಪರಿಸರ ಎಷ್ಟು ಮುಖ್ಯ ಅಂದ್ರೆ ಮನುಷ್ಯನಿಗೆ ಒಂದು ಉಸ್ ಮನುಷ್ಯ ಉ ಡ್ಬೇಕಂದ್ರು ನಮ್ಗೆ ಪರಿಸರ ಬೇಕು ಆದ್ರೆ ಆ ಪರಿಸರನ ಮನುಷ್ಯ ನಾಶ ಮಾಡ್ಬಾರ್ದು ಏನ್ ಮಾಡ್ಬೇಕು ಮನುಷ್ಯ ಇನ್ನು ಬೆಳೆಸಬೇಕು ಒಂದೊಂದ ಮರನ ನೆಟ್ರಂದ್ರೆ ಒಬ್ಬ ಒಬ್ಬ ಮರ ಮನುಷ್ಯ ಎಷ್ಟೊಂದು ಉಪಯೋಗ ಆಗುತ್ತ ಅಲ್ವಾ
ಹೌದು ಇವಾಗ ನಾವೇ ನೋಡು ಒಂದು ಗಿಡಾನ ಇಡ್ಬೇಕಂದು ಎಷ್ಟು ಅದೇ ಇವಾಗ ನವಿ ಗಿಡ ಬಟ್ ಅದನ್ನ ಕಾಳಿಂದ ನೀರ್ ಹಾಕ್ಬೇಕು ಅದಕ್ಕೆ ಗೊ ಗೊಬ್ಬರ ಫಲವತಾದ ಗೊಬ್ಬರ ಹಾಕ್ಬೇಕು ಯಾವದೇ ತರ ಕೀಟಗಳು ಹತ್ತಿ ಇರೋ ತರ ನೋಡ್ಕೋಬೇಕು ಅದನ್ನ ಅಷ್ಟು ಕಾರ್ಯಗಳನ್ನ ನಾ್ ಮಾಡ್ಬೇಕಾಗಿದೆ ಸುಮ್ನೆ ಒಂದು ಗಿಡ ಹಾಕಿದೀನಿ ಅಂತಂದ್ನು ಅದು ತನ್ನ ನಿಂತಾನೇ ಬೆಳೆಯಕ ಆಾಗಲ್ಲ ಯಾಕಂದ್ರೆ ಅದಕ್ಕೂ ಆರೈಕೆ ಮಾಡ್ಬೇಕು ಅದನ್ನ ಚೆನ್ನಾಗ್ ನೋಡ್ಕೋಬೇಕು ಯಾರಿಗೂ ಅದನ್ನ ಮಾಡುವಷ್ಟು ಟೈಮ್ ಕೂಡ ಇಲ್ಲ ಇವಾಗ ಹೌದಲ್ವಾ
ಹ ಹೌದು ಇದು ನಿಜಾನೇ ಈಗ ಎಲ್ಲಾರೂ ಟೈಮ್ ಇಲ್ಲ ಅಂತಾರೆ ಅದಕ್ಕಂತ ಒಂದ ಐದ್ ನಿಮಿಷ ಅದ ಟೈಮ್ ಕೊಟ್ರ ಅಂತ ಅಂದ್ರೆ ಅಹ ಎಷ್ಟೋ ಪರಿಸರನ ನಾವು ಉಳಸ್ಬೋದು ಅದ್ರಿಂದ ನಮ್ಮ ಮುಂದೆ ಪೀಳಿಗೆ ಎಷ್ಟೋ ಅಹ ಇದು ಉಪಯೋಗ ಆಗುತ್ತೆ ಅಲ್ವಾ
ಹೌದು ಇವಾಗ ಒಂದ್ ಮಾವಿನ ಹ ಇವಾಗ ಒಂದ್ ಮಾವಿನ ಹಣ್ಣಿನ್ ಮರನೇ ತಗೊಳೋಣ ಚಿಕ್ಕದಿದಾಗ್ಲಿಂದಾನೇ ಅದಕ್ಕೆ ಆರೈಕೆ ಮಾಡ್ತಾ ಬರ್ಬೇಕು ಅದು ಇವಾಗ ನೆಟಿನ ತಕ್ಷಣ ಒಂದ್ ಹದಕ್ಕೆರದ ಏನ ಉಪಯೋಗ ನಮಗೆ ಎಲ್ಲ ಅದು ಕೇರ್ ಮಾಡ ಕಾಜಿ ಮಾಡ ಮಾಡ್ಬೇಕು ಅದಕ್ಕೆ ಆಮೇಲೆ ನೀರ್ ಹಾಕ್ಬೇಕು ನೀರು ಉಣಸ್ಬೇಕು ಯಾವಾಗ್ಲುೂ ಹುಣ್ಸಿ ಅದಕ್ಕೆ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕಿ ಆದ್ಮೇಲೆ ಅದನ್ನ ಅಹ ಕಾಳಜಿಯಿಂದ ನೋಡ್ಕೋಬೇಕು ನೋಡ್ಕೊಂಡಾಗ ನಮ್ಗೆ ಎಷ್ಟೋ ವರ್ಷಗಳಾದ್ಮೇಲೆ ನಮಗ್ ಅದನ್ನ ಫಲ ಕೊಡುತ್ತೆ ಇವಾಗ ಇವಾಗಿನ ಜನರು ಏನ್ ಮಾಡ್ತರದ ಅಂದ್ರೆ ಬೆಳೆ ಹಾಕಿದ ತಕ್ಷಣೇ ಲ ು ಅನ್ನೋ ತರ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಎಷ್ಟೊಂದು ರಾಸಾಯನಿಕಗಳನ್ನ ಯೂಸ್ ಮಾಡ ಉಪಯೋಗ ಮಾಡ್ ಕತಿದ್ದಾರೆ ಅದ್ರಿಂದ ನಮ್ ಆರೋಗ್ಯ ಹಾಳಾಗ್ತಿದೆ ಆರೋಗ್ಯ ಹಾಳಾಗಿ ಎಷ್ಟೊಂದ್ ಜನ ಸತ್ೋಗ್ತಿದ್ದಾರೆ ಇವಾಗಿನ ಇದ್ರಲ್ಲಿ ಒಂದು್ ಇಪ್ಪತ್ತೈದರಿಂದ ಮೂವತ್ತೈದು ವಯಸ್ಸಿಗೆ ಜನರು ಸತ್ತ ಹೋಗ್ತಿದ್ದಾರೆ ಯಾಕಂದ್ರೆ ಚೆನ್ನಾಗಿರೋ ಗಾಳಿ ಸಿಕ್ತಿಲ್ಲ ಉಸಿರಾಡೋ ತೊಂದ್ರರೆ ಆಗ್ತಿದೆ ಮತ್ತೆ ಹೃದಯ ಈ ತರ ಅನೇಕ ರೋಗಗಳು ಮತ್ತೆ ಇನ್ನೇನ ಇನ್ನಿತರ ತೊಂದರೆಗಳು ಬರ್ತಾ ಇದೆ ಜೀವನ್ದಲ್ಲಿ ಅದಕ್ಕೆ ಕಾರಣ ಮೇ ಮುಖ್ಯ ಕಾರಣ ಯಾವ್ದಂತಂದ್ರೆ ನಮ್ ಪರಿಸರ ಗಿಡಗಳು ತಂಪಾದ ಗಾಳಿ ಬೀಸಿ ನಮ್ಗೆ ಉಸಿರಾಡಕ್ ಚೆನ್ನಾಗಿರೋ ಗಾಳಿ ಕೊಡ್ತಂದೆ ನಾವು ಮೇನ್ ನಮ್ ನಮ್ ದೇಹದಕ್ ಬೇಕಾಗಿರೋದೇನು ಉಸಿರಾಡಕ್ಕೆ ಗಾಳಿ ಬೇಕು ಅದೇ ಬೇಕಂದ್ರೆ ನಾವು ಪರಿಸರನ ಚೆನ್ನಾಗಿಟ್ಕೊಬೇಕು ಗಿಡಗಳನ್ನ ನೆಡ್ಬೇಕು ಹೌದಲ್ವಾ
ಈಗ ಪರಿ ಹ್ಮ ಅದು ನಿಜಾನೆ ಈಗ ಪರಿಸ್ ಪರಿಸರದಲ್ಲಿ ಪ್ಲಾಸ್ಟಿಕ್ ಹೋಗಿ ಹೋಗ್ದಾಡುತಾರೆ ಅದ್ರಿಂದ ಮಣ್ಣಿನ ಫಲವತ್ತತೆನು ನಾವು ಕಲ್ಕೊತಿದ್ದೀವಿ ಅಲ್ವಾ
ಹೌದು ಮಣ್ಣಿನ ಪಲ್ವತೆ ಅಂತೂ ಹಾಳಾಗ್ತಿದೆ ಯಾಕಂದ್ರೆ ಅನೇಕ ಪ್ಲಾಸ್ಟಿಕ್ ಅ ವಸ್ತುಗಳನ್ನ ಉಪಯೋಗ್ಸ್ತಿದೀವಿ ಅದನ್ನ ಸುಟ್ತಿದೀವಿ ಸುಡೋದ್ರಿಂದ ಕೆಟ್ ಅ ಅ ಗಾಳಿ ಬರ್ತಾ ಇದೆ ಅದ್ರಿಂದನೂ ತೊಂದರೆಗಳಾಗ್ತಿದೆ ಎಲ್ಲಂದ್ರಿಂದಾನು ತೊಂದ್ರರೆ ಆಗ್ತ ತ್ತು ಇದನ್ನೆಲ್ಲಾ ತಡಿಬೇಕಂದ್ರೆ ಒಂದ್ ಗಿಡಾನಾಆದ್ರು ನಡಬೇ ಪ್ರತಿಯೊಬ್ರು ಒಂದ್ ಮನೆ ಮನೆ ಒಂದು ಒಂದು ಚಿಕ್ಕ ಗಿಡ ನೆಟ್ಟಿದ್ರು ಕೂಡ ಎಲ್ರಿಗೂ ಎಷ್ಟೊಂದು ಉಪಯೋಗ ಆಗುತ್ತೆ ಅಲ್ವಾ
ಹ್ಮ್ ಮನೆ ಒಂದೊಂದು ಒಬ್ಬ ಒಬ್ಬ ಮನುಷ್ಯ ಅಂತಾನ ಇಲ್ಲ ಮನೆಗ್ ಒಂದೊಂದು ಗಿಡ ನೆಟ್ರುೂನು ಉಪಯೋಗ ಆಗತ್ತೆ ಒಂದ್ ಮನೆ ಹತ್ರ ಒಂದ್ ಗಿಡ ಇದ್ರೂನು ಎಷ್ಟೋ ಉಪಯೋಗ ಆಗತ್ತೆ ಒಂದಂತ ಹ ಒಂದಂತ ಅಷ್ಟ್ ಒಂದೇ ನೆಟ್ರುನು ಸಾಕು ಜಾಸ್ತಿ ಏನ್ ಬೇ ಕಾಗಿಲ್ಲ ಅದ್ರಿಂದಾನೇ ಎಷ್ಟೋ ಪರಿಸರ ಇದು ಸಂರಕ್ಷಣೆ ಆಗುತ್ತೆ ಅಲ್ವಾ
ಹೌದು ಪರಿಸರನ ಚೆನ್ನಾಗ್ ನೋಡ್ಕೋಬೇಕು ನೀನು ಚೆನ್ನಾಗಿ ನಿನ್ ಸುತ್ತಮುತ್ತ ಇರ ಗಿಡಗಳ ಗೆಲ್ಲ ನೀರ್ ಆಗ್ತಾ ಇರು ನೀನು
ಹ್ಮ್ ಸರಿ
ಹ್ಮ